ನಿ ಮೇಡಮ್ ತಿಂಡಿ ಆಯ್ತಿ ಮೇಡಮ್ ನಿಮ್ದು ತಮ್ಮ್ದ ಮಡ್
ಹಾ ನಂದು ಆಯ್ತು
ಹಾ ಹೇಳಿ ಮೇಡಮ್ ಕೂತಿದ್ದೀನಿ ಮೇಡಮ್ ಆಫೀಸಲ್ಲಿ ಆಫೀಸಲ್ಲಿ ಕೂತಿದ್ದೀನಿ
ಹಾ ಸರಿ
ತಾವೇನ್ ಮಾಡ್ತಾ ಇದೀರಿ ಮೇಡಮ್ ಹಾ ಹಾ ಹಾ ಹೇಳಿ ಮೇಡಮ್ ಏನ್ ಸಮಾಚಾರ ಮೇಡಮ್ ಏನ್ ತಿಂಡಿ ಮಾಡಿದ್ರಿ
ಹಾ ತಿಂಡಿ ರೊಟ್ಟಿ ನಿಮ್ ಮನೇಲಿ
ಹಾ ನಮ್ಮಲ್ಲಿ ದೋಸೆ ಮೇಡ
ಹಾ ಯಾವ ಊರು ನಿಮ್ದು
ಇದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಎರಗಂಬಳ್ಳಿ ಗ್ರಾಮ
ಹಾ ಸರಿ ಸರಿ ನಮ್ದು ಗೋವಿಂದಪುರ ಗುಂಡ್ಲುಪೇಟೆ ತಾಲ್ಲೂಕು ಓ ಚಾಮರಾಜನಗರ ಜಿಲ್ಲೆ
ಬೋವನ್ ಪುರಾಣ
ಹಾ ಗುರ್ವಿಂದ್ಪುರ
ಗುರುವಿನಪುರ ಹಾ ಹಾ ಸರಿ ಮೇಡಮ್ ಮತ್ತೆ ಏನ್ ಮಾಡ್ಕೊಂಡಿದೀರಿ ಮೇಡಮ್ ಈಗ ನಮ್ದು ಚಾಮರಾಜನಗರ ಡಿ ಸಿ ಆಫೀಸ
ಓ ಡಿ ಸಿ ಆಫೀಸಾ
ಹಾ ಡಿ ಸಿ ಎಫಸ ಮಕ್ಕಳ ಸಹಾಯ ಸಹಾಯವಾಣಿ ಅಂತ
ಮತ್ತೆ ಇನ್ನೇನ್ ಮೇಡಂ
ಮತ್ತೆ ಇನ್ನು ಕಾಲ್ ಮಾಡಿಲ್ಲ ಅನ್ಸುತ್ತೆ ನೀವು್ ಜಾಸ್ತಿ
ನಾ ಇಲ್ಲ ಮೇಡಮ್ ನನ್ನ ನೆನ್ನ ಸ್ವಲ್ಪ ಸ್ಟ್ರೈಕ್ ಮಾಡೊಂಡೋಗಿದ್ವಿ ಬೆಂಗ್ಳೂರ್ಗೆ ನಿೆನ್ನೆ ಮೊನ್ನೆ ಹೋಗಿದ್ವಿ ನೆನ್ನೆ ಬಂದರು ನೆನ್ನೆ ಮಾಡಕ್ ಆಗ್ಲಿಲ್ಲ ಸುಮ ಬಿಜಿ ಇದೆ ಹ್ಮ್ ಇವಾಗ ನೋಡೋಣ ಮಾಡ್ಬೇಕು ಈಗ ಒಂದ ಎರಡು ಮೂರು ಜನಕ್ಕೆ ಮಾಡಣ ಇವತ್ತು ಅಂತ ೊ ಮಾ ಹೌದಾ ಯಾಕೆ ಇಪ್ಪತ್ತೊಂದೇಲ್ ತಗೊಳಲ್ವಾ ಹಾ ಹಾ ನಾ ಇಲ್ಲ ನಾನು ಒಂದೇ ಸತಿ ಒಂದೆರಡು ಮೂರು ಜನ ಮಾಡಿದ್ದೀನಿ
ಹಾ ನಮ್ಮ
ಹಾ ಹಾ ಹಾ ಹ ಹಓ ಹಾ ಹಾ ಹಾ ಹಾ ಹಾ ಹಾ ಹಾ ಸ
ನೀವು ಎಲ್ಲಾ
ಎಲ್ಲ ಬೇರ್ ಬೇರಗೆಲ್ಲ ಮಾಡಿದೀನಿ ಮೇಡಮ್ ಒಬ್ರು ಅಂತ ಏನಿಲ್ಲ ಬೇರೆ ಬೇರರು ಮಾಡಿದೀನಿ ನಿಮ್ಗೆೇನು ಒಂದೇ ಮಾಡಿದೀನಿ ಸ ಜಾಸ್ತಿ ಮಾಡಿಲ್ಲ ಸ ಒಂದೇ ಒಂದೇ ಮಾಡಿದ್ದು ನಿಮ್ಮ್ ಹೆಸರು ನಂಗೆ ಗೊತ್ತ ಾಗಿಲ್ಲ ಅದರಿಂದ ಮಾಡಿಲ್ಲ ಏನು ಮೇಣ ಭಾವನಾ ಏನ್ ಮಾಡ್ಕೊಂಡಿದ್ದೀರಿ ಮೇಡಮ್ ಮತ್ತೆಜಿ ಇಸನಾ ಹೇಳಣ್ಣ ಎಮ್ಮೆನಾ ನಮ್ದ ಎಮ್ಮೆ ಹ ನಂದ ನಂದ ಎಮ್ಮ ಮ ನ ಎಮ್ಮ ಹಾ ಹ್ಮ್ ಹೊರ್ಕಲ್ಲ ಮಾಡ್ತಲ್ಲ ಮೇಡಮ್ ಮನ್ಲಿ ಇದ್ದೀರಾ ಹಾ ಹಾ ನಗರ ಎರ್ ಕಡೆ ಬಂದಿದ್ದೀರಾ ಹಾ
ನಿಮ್ದು ಏನ್ ಅಂದ್ರೆ ನಿಮ ಕಡೆ ಏನ್ ಬೆಳಿತಾರೆ ನಿಮ ಜಮೀನಲ್ಲಿ
ನಮ ಜಮೀನಲ್ಲಿ ಬಾಳೆ ಟೊಮೊಟೊ ಬದನೆ ಮೆಣಸಿ ಬೀನ್ಸು ಕ್ಯಾರೆಟು ಈರುಳ್ಳಿ ಕಬ್ಬು ಎಲ್ಲ ಜೋಳ ಎಲ್ಲ ಬೆಳಿತಾರೆ ಎಲ್ ಎಲ್ಲಾನು ಬೆಳಿಬೇಕು
ಹ್ಮ್ ಸೇ ನಮ್ ಕಡೆನೂ ಅದೇ ನಾವು ತರಕಾರಿ ಹಗಸನಾ
ಹಾ ಹ ಹ್ಮ್ ಹ್ಮ್ ಹ್ಮ್ ಹ್ಮ್ ಅವನ್ ಗುಂಡಪಟ ಕೂತನೋರು ಆ ಮ ರಾಗೋಫ ಕಗ್ಲ
ಹ್ಮ್
ಮತ್ತೆ ಸುಮಾರು ಬಂದಿದೀವಿ ಅಕಡೆಗೆಲ್ಲ ಶಿವಪುರ ಆಗತಗೋಡ್ಡನಳ್ಳಿ ಆ ಸೆಟ ಎಲ್ಲ ಹಂದ ಪ್ರೋಗ್ರಾಮ್ ಫೀಲ್ಡ್ ಆ ಯಾವ್ದಾದ್ ಕಾರ್ಯಕ್ರಮ ಐತೆ ಮುಂದೆಲ್ಡ್ಗೆ
ಹ ಸರಿ ಸರಿ ಸರಿ
ಮತ್ತೆ ಏನು ಮೇಡಮ್ ಎಲ್ಲೂ ವರ್ಕ್ ಮಾಡ್ತಾ ಇಲ್ವಾ ನೀವು
ಹಾ ನಾನ ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ ಮಂದ್ಲೇ ಇದ್ದೀನಿ
ಮತ್ತೆ ಮನೆ ಏನ್ ಮಾಡ್ತೀರಿ ಈಗ
ನಂದೇನು ಇವಾಗ ರೀಸೆಂಟ್ ಆಗ ಮದ್ ಆ ಸದ್ಯ ನಂದೆದನಿ
ಹ್ಮ್ ಹ್ಮ್ ಹ್ಮ್ ಮೈಸೂರು ಕ ಮದ್ವವೆ
ಇಲ್ಲ ಒ
ಒನ್ನೇದೋಡನಡಿ ಹ ಹಾಂ ಮೇಡ್ ನಾನು ಇಲ್ಲೇಗೈರಗಂಬಳ ಇದೆ ಊರ್ಕು ಚಾಮರಾಜನಗರ ಊರ್ಕ ಹಾ ಊರಲ್ಲ ಇದೀನಿ ಮೇಡಮ್ ಅಪ್ ಡೌನ್ ಮಾಡ್ತೀನಿ ಹಾಂ ಹಾಗಿದೆ ಮೇಡಮ್ ಹ್ಮ್ ತೇಲ್ಮಣ
ಎಷ್ಟು ದರ್ಷಿಂದ ಎಷ್ಟು
ಹ ಮದ್ಲಿಜನ ಮೇಡಮ್ ಹದ್ನಿಂದ ವರ್ಕ್ ಮಾಡ್ತಾ ಇದ್ದೀನಿ
ಅಂದ್ರೆ ಈ ಆಪ್ ಬಗ್ಗೆ ನೀವೇ ಇದ್ ಮಾಡಿದ್ದೆ ಬೇರವ್ರು ಎಲ್ಲ ಇದಿದ್ದ ನಿಮ್ಗೆ
ಬೇರೆ ಮದೆ ಎಲ್ಲ ಅವರೇ ಇಂಟಿಮೇಷನ್ ಕರೆದು ಫೋನ್ ಎಲ್ಲ ಮಾಡಿ ಒಂದು ತರಬೇತಿ ತರ ಎಲ್ಲ ಕೊಟ್ಟಿದ್ರು ಯಾವತರ ವರ್ಕ್ ಮಾಡಬೇಕು ಆಥರ ಎಲ್ಲ ಹೇಳಿದ್ರು ಮತ್ತೆ ವಿಡಿಯೋರ್ ಯ ಕಡೆ ಎಲ್ಲ ಮಾಡ್ಸಿದ್ರು ಮೊದ್ಲೆಲ್ಲಾ ಒಂದಷ್ಟು ಅಮೌಂಟು ಕೂಡ ಕೊಟ್ಟಿದ್ದರು ಮತ್ತು ಈಗ ರೀಸೆಂಟ್ ನಾವು ಇ ಮಾಡ್ಸಿದ್ವಿ ಅದು ಅದೇ ಫೋಟೋ ಎಲ್ಲ ಹೊಡೆದಿದ್ವಲ್ಲ ಹಾ ಸರಿಂಗ ಸ ಅದರದೆಲ್ಲ ಒಂದಷ್ಟು ಅಮೌಂಟ್ ಬಂತ ಒಂದಂದು ಹದಿನೈದು ಸಾವಿರ ಗಂಟೆ ಬಂತದವೆ
ಹಾ ಹೌದೌದು ನಂದು ಅದು
ಹಾ ಮತ್ತೆ ಹಿಂದೇನ್ ಮಾಡಕ್ಂತಾರ ಹ್ಮ್ ಅದೇ
ನಿಮ್ ಕಡೆ ಏನ್ ಅಂದ್ರೆ ನಿಮ್ ಕಡೆ ಏನ್ ಟೂರಿಸ್ಟ್ ಪ್ಲೇಸ್ ಇದೆ ಅಂದ್ರೆ ಇದು ಪ್ರವಾಸ
ಮಲೆ ಬೆಳಿಗ್ಗೆ ರಂಗನ ಬೆಟ್ಟ
ಹ್ಮ್
ಮಹದೇಶ್ವರ ಬೆಟ್ಟ ನಮ್ಮಳಂದೂರ್ ತಾಲೂಕು ಬರೋದು ಬಿಡಗಿ ರಂಗನಾಥ ಸ್ವಾಮಿ ಬೆಟ್ಟ ಒಂದು ಯಳಂದೂರು ಟೌನ್ ಅಲ್ಲಿ ಒಂದು ಒಂದು ಶ್ರೀನಿವಾಸ ದೇವಸ್ಥಾನ ಅಂತ ಹೊಸ್ತ ಒಂದು ಓಪನ್ ಆಗಿದೆ ಒಂದು ಮೂರುನಾಲ್ಕು ವರ್ಷ ಹ ಒಂದು ಮೂರುನಾಾಲ್ಕುರ್ಷ ಆದೆ
ಹಾ ಹ
ತಿರುಪತಿ ದೇವಸ್ಥಾನ ನೋಡ್ದಂಗೆ ಆಗದು ಎಳಂದರುೂ ಪೊಲೀಸ್ ಠಾಣೆ ಹಿಂಭಾಗ ತಿರುಪತಿ ಚಿಕ್ಕ ತಿರುಪತಿ ತಥರನ ಇದೆ
ಹಾ ಅದೇ ನೋಡಿಲ್ಲ ಹಾ ನಾನು ನೋಡಿದ್ದೀನಿ ಬಿಳಗಿರಂಗನ್ ಬೆಟ್ಟ ಮಾಹದೇಶ್ವರನ ಬೆಟ್ಟ ಅಂತೂ ನೋಡಿದ್ದೀನಿ ಅಲ್ಲಿ ಎರಡ ಫೇಮಸ್ಆ ಕಡೆ ಎರಡು ನೋಡಿದೀನಿ ಹ ಹೌದು ನಮ್ ಕಡೆ ನೋಡಿದೀರಾ ಗೋಪಾಲಸ್ವಾಮಿ ಬೆಟ್ಟ ಪಾರ್ವತಿ ಬೆಟ್ಟ ಆ
ಪಾರ್ವತಿ ಬೆಟ್ಟ ಹೋಗಿಲ್ಲ ಪಾರ್ವತಿ ಬೆಟ್ಟ ಇಲ್ಲಿ ಸರ್ಗೂರ್ಲ್ಲಿ ಬರ್ತಲ್ಲಾ
ಇಲ್ಲ ಇಲ್ಲ ಇಲ್ಲ ಅದು ನೀವು ಹೇಳ್ತರದ ಚಿಕ್ ದೇವನ್ ಬೆಟ್ಟ ಅದು ಸರ್ ಅ ಇದು ಬರೀ ಪಾರ್ವತಿ ಬೆಟ್ಟ ಇಲ್ಲಿ ಅಂದ್ರೆ ಕಂದೆಗಲ್ ಸರು
ಹ್ಮ್
ಹ ಸೀರನ್ಪುರ ಶೀರನ್ಪುರ ಹತ್ರ ಸೀನನ್ಪುರ ಹತ್ರ ಕ
ಇಲ್ಲಿ ಮಾಮೂಲಿಗರಿ ಹ ಎಲ್ಲಿ ಗೊತ್ತಾ ಹ್ಮ ಹಣ್ಣೂಲ್ಕೇರಿ ಹೋಗತ್ತಾ
ಹಾ ಹಾ ಹಾ ಹಾ ಅಲ್ಲೂ ಇದೆ ಪಾರ್ವತಿ ಬೆಟ್ಟ ಹ್ಮ್ ಹ್ಮ್ ಹಾ ಆಮೇಲೆ ಇದು ಇಲ್ಲಿ ಕಿಲಗಿರಾತ್ರ ಒಂದು ಬೆಟ್ಟ ಇದೆ
ಹಾಂ ಹುಲ್ಗನ್ ಮೂರುನೋಡಿದ್ದೀನಿ ಹ್ಞ ತರ್ಪ್ನಂದತ್ರ
ಹ ತಿಲಗಲ್ಲ ಆ ಬಯಟ ಇನ್ನು ತ್ರಿಯಂಬಕಪುರದಲ್ಲಿ ದೇವಸ್ಥಾನ ಇದೆ ನೋಡಿದೀರಾ
ಪ್ರೀ ಎಂಬಕ್ಕ ಗೊತ್ತಿಲ್ಲ ಅದು
ಹಾ ಅಲ್ಲೂ ಟೆಂಪಲ್ ಚೆನ್ನಾಗಿದೆ
ಹ್ಮ
ಅದು ತ್ರಿಯಂಬಕಪುರನೇ ತ್ರಿಯಂಗಪುರ ತ್ರಿಯಂಬಕಪುರಕ್ಕೆ ಒಳಗಡೆಗೆ ಹೋದ್ರೆ ದೇವಸ್ಥಾನ ಸಿಗುತ್ತೆ ಆ ಕಲ್ ದವುತಿನ
ಹಾ
ಚೆನ್ನಾಗಿದೆ ಅದು
ದೇವಸ್ಥಾನ ಹ ಹಾ ಹ ನೋಡಿಲ್ಲ ಮೇಡ ಬ ಅದು ಎಷ್ಟು ಕಿಲೋಮೀಟರ್ ಆಯತ ಕುಂಡಲ್ಪೇಟೆಯಿಂದ
ಏಹೆಂಗ್ ಗುಂಡ್ಲು ಬೇಟೆದ ಏನು ಒಂದ ಹದ್ನದು ಆಗಲ್ಲ ಅನ್ಸುತ್ತೆ ಒಂದ್ ಹತ್ತ ಆಗ್ಬೋದು
ಬಾಂಗ್ಲಾ ಸೈಡ್ ಹೋಗಬೇಕದು
ಅಂಗ್ಳ ಸೈಡ್ ಅಲ್ಲ ಗುಂಡುಪೇಟೆಯಿಂದ ಈ ತರ್ಕನ ಮೀನ್ ಒಂದ್ ಸ್ವಲ್ಪ ಮುಂದೆ
ಚರ್ಕ ಮೀನ್ ಸ್ವಲ್ಪ ಮುಂದೆ ಹಾ ಹಾ ಅದೇ ನೋಡಿಲ್ಲ ಹೊಟ್ಲ್ ಇದನ್ನ
ಅದ ಯಾವ್ದ ಚೋಲ್ರು ಕಲ್ದುು ಯಾವ್ ಕಾಲದು ಚೆನ್ನಾಗೈತೆ ಟೆಂಪಲ್ ದೊಡ್ಡದಾಗಿದೆ ಟೆಂಪಲ್ ಈ ಹಂಪ ಎಲ್ಲಿ ನೋಡ್ತವಲ್ಲಾ ಟೆಂಪಲ್ಗಳು ಆ ತರ ಇದೆ
ಹ್ಮ್
ಅದ್ ಬಿಿಟ್ರೆ
ಹಾ ನೋಡಿದ್ದೇಿ ಒಪ ಸಂಘಟನೆ ರೀಸೆಂಟ್ಗ ಬಂದಿಲ್ಲ ಒಂದ್ ಎರಡು ಮೂರು ವರ್ಷ ಇತ್ತ ಆಗಿದೆ ಈಗ ರೀಸೆಂಟ್ ಆಗ ಬಂದಿಲ್ಲ
ಹಾ ಅದಬಿಟ್ರೆ ಇಲ್ಲಿ ಬಂಡೀಪುರ
ಮಂಡೀಪುರ ಮಂಡೀಪುರ ನೋಡಿದೀನಿ ಮಲ ಕಾಮನಳ್ಳಿ ಅಲ್ಲೆಲ್ಲ ಬಂದಿದೀನಿ ಒಂದು ಮರಳ ಜತೆ ವರ್ಷ ಶಾಲೆ ಇದೆಲ್ಲ ಅಲ್ಲೆಲ್ಲ ಬಂದಿದ್ದೀನಿಡಿ
ಹಾ
ಹ ನಮ್ಮಳ ಎರಡೆ ಎಮಣ ನೂರು ಕೋಡ್ ಆದೇಶ ಬೆಟ್ಟ ನಮ್ಮಳಂದೂರುಳಂದೂರು ಹೋಲ್ಸ್ರೆ ಮತ್ತೆ ಇನ್ನೊಂದು ಇದು ನಮ್ಮಲ್ಲಿ ವಡಿಗೆೇರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದಿದೆ
ಹಾ ಅದ ಯಾವ್ದು ಫೇಮಸ್ ಇಲ್ಲ ಅವು ಗೊತ್ತಾಗಿಲ್ಲ ಅಷ್ಟೆ ಇನ್ನೊಂದ ಆಯ್ತಲ್ಲ ನಿಮ್ ಮಾತ್ರ ಮಾ್ ಬೆಟ್ಟಕ್ ಬರ ಬರ ಟೈಮ್ಗೆ ಇನ್ನೊಂದು ಜೈನ್ ಇದು ಒಂದು್ ಟೆಂಪಲ್ ಇೆಯ ಅಲ್ಲ ಏನೋ ್ಯಏನೋ ಒಡೆಯಾರ್ ಪಾಳ ಯಾತ್ರ ಏನೋ ಹ ಅದ್ರತ್ರ ಒಂದು ಜೈನ್ರು ಟೆಂಪಲ್ ಇದೆಯಲ್ವಾ ತಕತಾಗಿದೆ ಅಂತ ಅಂತಾರೆ ನ ನೋ ಯಾರು ಅದು ಫೇಮಸ್ ಆಗಿಲ್ಲ ಅಲ್ವಾ
ಹ್ಮ್ ಅಷ್ಟೊಂದು ಮೇಶಷ ಏ ಇಿಲ್ಲ ಮೇಡಮ್ಗೆ
ಹಾ ಹ್ಮ
ಹ್ಮ್ ಚೆನ್ನಾಗಿದೆ ಹ ಹೌದೌದು ಟಿಬೆಟಿನ್ ಕ್ಯಾಂಪ್ ಟಬೆಟ ಟಿಯನ್ ಕ್ಯಾಂಪ್ು
ಹಾ ಅಲ್ಲಿಗೆ ಟಿಬೇಟಿ ಏನ ಇದ
ಹ್ಮ್್ಮ ತಿಟಿಪೇಟೆ ಅನ್ರುಾರೆ ತಿಟಿಪೇಟೆನ್ನು ಆ ಭಾಗದಲ್ಲೇ ಜಾಸ್ತಿ ಇರೋದು ಬರ
ಹ ಅದ್ರಿಂದ ಗೊತ್ತಿಲ್ಲ ಅದು ನಾನು ಇಲ್ಲಿಗ್ ಸುಮ್ನೆ ಮ್ಯಾಪಲ್ಲಿ ನೋಡಿರೋದು ಆದ್ರೆ ಪ್ಲೇಸ್ ನೋಡಿಲ್ಲ ಹ್ಮ್ ಮತ್ತೆ ಇನೇನ್
ಮತ್ತನ ಹೇಳಿ ಮೇಡಮ್ ನೀವ ಹೇಳ್ಬೇಕು ಮೇಡಮ್
ನಂದು ಏನಿಲ್ಲ ನೀವ್ ಹೇಳಿ
ಹ್ಮ್ ಸದ ಈಗ ಣ ಸಂಜಯ ಐದಂಟ ಸದ್ಯಕ್ಕೆ ಯಾವ್ದೋ ವರ್ಕ್ ಇಲ್ಲಿ ಗೊತ್ತು ಆಫೀಸಲ್ಲಿ ಇದೀವಿ ಇಲ್ಲ ಹೋಗಿಲ್ಲ ನಮ್ ಸಾಪ್ಗಳಿಲ್ಲ ಇದ್ರೆ ಹ ಹ್ಮ ಎಲ್ಲ ಹೇಳಿ ಮೇಡಮ ಹ್ಮ್
ನಿಮ್ಗೆ ಮಕ್ಕಳು ಇದಾರ ಹೌದು ಒಬ್ಬ್ರ ಇಬ್ರ
ಹ
ಓ ಸರಿ ಸರಿ ನಾನ ಯ ಇಬರು ಕೇಳ್ದ ನಿಮ್ ಎ
ಇರತ್ತನ ಹೇಳ್ಬೇಕು ಆಯ್ತು ಮೇಡಮ್ ಆಯ್ತು ಹಾ